ಕೆಳಸತ್ತಾ.
ಆ ಕೇಳಸತಮ್ಮಾ.
ಹ ಊಟ ಆಯ್ತಾ ಅಕ್ಕಾ.
ಹು ಬಾ ಊಟ ಮಾಡನ ಮಾಡಾಕತ್ತೀನಿ.
ಮಾಡಾಕತ್ತಿಯಾ ಮಾಡ.
ಹು ಮಾಡಕತ್ತೀನಿ ಆತಾ ನಿಂದ. ಉಪ್ಪಿ.
ಏನ್ ಮಾಡಿರಕ್ಕಾ ಊಟ ಹಾ ಆಗೆತ.
ಅನ್ನಾ ಟೊಮಟೊ ಪಲ್ಲೆ.
ಊಟ ಮಾಡಿದ್ನಾ ಮಗಾ.
ಪಾ ಪಾ ಹಾ ಅವನ ಊಟ ಮಾಡಸೆ ನಾನ್ ಊಟ ಮಾಡಕತ್ತೆನಿ. ಹು ಮತ್ತ.
ಹು.
ನಿಮ್ದೇನಮ್ಮಾ ಊಟ.
ರೊಟ್ಟಿ ಆಲೂಗಡೆ ಪಲ್ಲೆ.
ರೊಟ್ಟಿ ಆಲೂಗಟ್ಟೆಪಲ್ಲೆ ಹು ಹು ಹು ಮತ್ತ. ಇಕಡೆ ಇಡೆ ಇಲ್ಲಾ ಹಾ ಮುಗದು ಅಮ್ಮಾ ನಂದು. ಸಾಕು ಸಾಕು ಸಾಕು ಸಾಕು ಮುಚ್ಚಿಡು. ಸ್ವಲ್ಪ ಉಪ್ಪು ತಗೊಂಬಾಪಾ ಅಂದ್ರ ಉಪ್ಪು ತಂದ ಸುರಿಯಾಕತಾನಾ. ಸಾಕಪ್ಪಾ ಅಂದೆ ಮುರಾರಿ ಸಾಕು.
ಇರ್ಲಾಳಪ್ಪಾ ಪಪ್ಪಾಯ ಕುಡ್ಯಾಗೆನು ಅಷ್ಟ.
ಅ ಸ್ವಲ್ಪ ಸೊಪ್ಪ ಅನ್ಸಕತತಾ ಉಪ್ಪು ತಗೊಂಬಾರ ಅಂದ್ರ ಸ್ಪೂನ್ ಸ್ಪೂನ್ ಹಾಕಾಕತ್ತಾನ. ಜೈ ಸಿಗ ಜೈ ಸಿಗ ಜೈ ಸ್ ಜೈ ಶೆಂಕರ. ಜೈ ಹೆ ಸಾಕ್. ಅಲ್ಲಿಡೊಗು ಟೇಸ್ಟ್ ಟೇಸ್ಟ್ ಟೇಸ್ಟ್ ಮಾಡಂತಾನ ಉಪ್ಪನ ಟೇಸ್ಟ್ ಮಾಡ್ಬೇಕಂತ. ಏನ್ ಸಕ್ಕರೆ ಅನ್ಕೋಂಡಾನ ಸಾಕ್ ಹು. ಹೆ ಮಂಜ ಮಂಜ.
ಸಾರಿಗ ಮಾಡಿದ್ನ ಪಿಕ್ ಮಾಡಿಲ್ಲ ಸಾರ್ ಫೋನ.
ಹೌದಾ
ಹು ಮೇಡಮೀಗೆ ಕೂಡ ಮಾಡ. ಇನ್ನ ಇದಾವಕ್ಕಾ ಎರಡದಾವ ಇನ್ನ.
ಎರಡ ಇದಾವ ರೇಖಾಗೋ ಇನ್ಯಾರಿಗೋ ಮಾಡ್ಬೇಕಾಗಿತ್ತು.
ರೇಖಾಮಕ್ಕ ಮಾಡ್ತನ.
ಹು
ಇನ್ನ ಒಂದು ಯಾರಗೇನ ಮಾಡ್ಬೇಕ ಇದ್ರ ಬ್ಯಾಲೆನ್ಸ್ ಫ್ರಿ ಇದ್ರ ಮಾಡು ಮತ್ತೆ ಇಲ್ಲಾ ಅಂದ್ರ ಇಲ್ಲಾ. ಆಮೇಲೆ ಲಾಷ್ಟ ಅಕೌಂಟ್ ನಂಬರ್ ಕೇಳತ್ತಿ ಏನ.
ಹ್ಮ್.
ಲಾಸ್ಟ್ ಇದು ಮೂವತ್ತ ಆದ್ಮೇಲೆ.
ಮೂವತ್ತ ಆದ್ಮೇಲೆ ಅಕೌಂಟ್ ನಂಬರ್ ಕೇಳತ್ತೆ ಐ ಎಫ್ ಸಿ ಸಿ ಕೋಡ್ ಕೇಳ್ತದೆ.
ಹೌದಾ ಕಾಕೊಂಡ್.
ಹ್ಮ್ ಹೌದೌದು. ನೀ ಅಕೌಂಟ್ ನಂಬರ್ ಅನ್ನು ಕೊಡಬೋುದು ಇಲ್ಲ ಫೋನ್ ಪೇ ಯು ಪಿ ಐ ನಂಬರ್ ಅ ಕೊಡಬೋದು.
ಫೋನ್ ಪೇ ಇಲ್ಲಕ್ಕಾ.
ಹ್ಮ್ ನ ಕೊಂಡ ಮರದು ಕೊಡ್ಬೋದು.
ಹಾ.
ಹ್ಮ ಹ್ಮ್.
ಹ ಹ. ಹ.
ಮಲ್ಕಡ್ರ ಮನಲೆ ಎಲ್ರು ಊಟ ಆಯ್ತ ಎಲ್ಲಾರು.
ಇನ್ನ ಇಲ್ಲಾಕ್ಕ ಅಪ್ಪ ಹೊರಗಡೆ ಹೋಗ್ದಾರಾನ.
ಹ್ಮ್.
ಇನ್ನ ಲೇಟ್ ನಾವ್ ಊಟ ಮಾಡೋದು.
ಹ್ಮ್ ಹ್ಮ್. ಮಳೆ ಬಂತ ಅಲ್ಲಿ.
ಇಲ್ಲ ಖಾಲಿ ಬರಕತತ್ತ.
ಇಲ್ಲ ಹನೆ ಉದ್ರದು ಸ್ವಲ್ಪ ಜನ ಜಿನೇ ಬಂತು.
ಹ್ಮ್ ಇರ್ಲಾಕಿಲ್ ಬರವಲ್ದು. ನೋಡ ಆೇತ ಅಷ್ಟೇ.
ಹೌದ ಹೌದು.
ಹ್ಮ್.
ಹಾ.
ನಾಳೆ ಹೋಗ್ಬಕ್ಕ.
ಹ್ನಮ್ಮ ಹೋಗ್ಬೇಕು.
ಹ್ಮ್.
ಹೋಗ್ಲೇಬೇಕು ಬಿಡಂಗಿಲ್ಲ ಮನೇಲಿ ಇರಂಗಿಲ್ಲ.
ಹ್ಮ್ ಹ ಅದೇ ಅದಕ್ಕೆಲ್ಲ ವರ್ಕ್ ಮಾಡದಿಲ್ಲ. ಅದೊಂದೇ ಅಲ್ಲ ಇನ್ನ ಬೇಡದ್ ಮಾಡ್ತೀಯಾ ಹ್ಮ್.
ಹ್ಮ್. ಹಂತ. ಹ್ಮ್. ಮತ್ತೆ ನಮ್ಮ ಸಮಾಚಾರ.
ಹ ಹೇಳ್ಬೇಕ ಮಾಡಿದ್ದೆ ಫೋನು ನಿನ್ ಮಗಳಿ.
ಹಾ ಮಾಡಿಲ್ಲ ನಾನ್ ಮಾಡಸ ಅವಳೇ ಮಾಡ್ತಾನೆ ಇದ ದಾಡ.
ಹಾ ಹಾ.
ಅ ಟೈಮ್ ಪಾಸ್ ಆಗ್ಬಾರ್ದದು ಇಳಿದಾರ ಅಂತೆ ರೂಮ್ ಮಾಡ್ಯಾರಲ್ಲ ಎಲ್ಲರೂ. ರೂಮ್ನಾಗ ಇದಾರ ಟೈಮ್ ಪಾಸ್ ಆಗವಲ್ತ ಅಂತಂದು. ಫೋನ್ ಮಾಡ್ತಾಳ ವೀಡಿಯೋ ಕಾಲ್ ಮಾಡ್ತಾಳ.
ಹುಡುಗರು ಹೋಗಿಲ್ಲೇನಾರ ಅಯ್ಯೇ ಹುಡುಗ ಯಾವ್ದೂ ಹೋಗಿಲ್ಲಾ.
ಹೋಗಿದಾರ.
ಸಣ್ಣ ಹ್ಮ್.
ಅಂದ್ರ ನಮ್ಮ ಭಾವನ ಮಕ್ಳು ಇದ್ದಾರಾ ಇಬ್ರು ಇವಳು ಇದ್ದಾಳ. ಅವಳ ನಾನ ಇಿಲ್ಲ ಅಂದ್ರೆ ಟೈಮ್ ಪಾಸ್ ಆಗಲ್ಲ ಸ್ವಲ್ಪ ನನ್ನ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ
ಹೌದ
ಹ್ಮ್ ನಾನ ಇಲ್ಲಲ್ಲ ಅದಕ್ಕೆ ಹೋಗಬಡ ಅಂತ ಹೇಳನಿ
ಹ್ಮ್
ನಾ್ರೂ ಹೋಗೋಣ ಕ ಕುನ್ಕಾಂತ ಹೋಗ್ತೀಿ ಹೋಗ್ತೀನಿ ಅನ್ಕಂತ
ಹ್ಮ್
ಟೈಮ್ ಪಾಸ್ ಆಗಲ್ ಅದ್ಕ್ಕೆ ಫೋನ್ ಮಾಡಿ ಫೋನ್ ಮಾಡಿ ತಾ ತಿಂತದಳ ಸುಮ್ ಏನ್ ಮಾಡ್ತ ಏನ್ ಮಾಡ್ತಿ ಏನ್ ಮಾಡ್ತಿ ಇದೇ ಅಂತಳ
ಹ್ಮ್
ಹ ಪದೇ ಪದೇ ಫೋನ್ ಮಾಡ್ಬೇಣ ಅವ್ನಿಗೆ ಹೇಳಿಲ್ಲ ಹಿಂಗ್ ಹೋಗಾರ ಅಂತಂದು ಮತ್ತೆ ಹೇಳಿದ್ರ ಅಳ್ತಾನ
ಹ್ಮ್
ಮತ್ತ್ ಸ್ಕೂಲ್ ಹೋಗಲ್ಲ ಅಂತ ಅಳ್ತಾನ ಅಂತಂದ ಹೇಳಕತೇನಿ ಕೇಳವಲ್ ಹಂಗೆ ಮಾಡ್ತಿದ ಸರಿ ಅವನ್ ಮಕ್ಕಂಡ ಮೇಲೆ ಫೋನ್ ಮಾಡುವ ಅಂತಳ
ಹ್ಮ್
ಅವನ್ ನಾನ್ ಮಲ್ಗ ಅವರು ಅವನ್ ಮಲ್ಕಾಣಲ್ಲ
ವೇಷ ಆಯ್ತ ಅಲ್ಲ
ಹ ಅದೇ ಅಲ್ಲ
ಹ್ಮ್
ನನ್ಗ ಈ ಡ್ಯೂಟಿಗ ಹೋಗ ಮಾಡ್ದಾಗಿಂದ ಹೋದಾಗಿಂದ ಒಂಬತ್ತ ಆ್ತು ಅಂದ್ರ ನಮ್ಮ್ಕೊ್ ಬಿಡ್ತಿನನಿಾ
ಹ್ಮ್ ಮತ್ತೆ ವರ್ಕ್ ಮಾಡ್ಲಿರ್ತೀಯಾ
ಹ್ಮ್ ಮನೇಲ್ಲ ಬೆಳಿಗ್ಗೆ ಒಂದು್ ಆರು ಗಂಟೆೆಗೆದ್ರೆ ನಾನ್ ಸ್ಟಾಪ್ ಸಾಮಾನು ಕಸ ಬಂಡಂಡೆ ಬಟ್ಟ ಮತ್ತೆ ಅಡಗೆ ಟಿಫಿನ್ ನನ್ ಮಕ್ಳು ರೆಡಿ ಮಾಡ್ಸ್ಕೊಂತ ಅವ್ರಗ್ ಬಾಕ್ಸ್ ಕಟ್ಕೊಂತ ನಮ್ಮ ಮನೆಯವ್ರಿಗೂ ಬಾಕ್ಸು ನಾನು ಬಾಕ್ಸು
ಹ್ಮ್
ಹ್ಮ್ ಮತ್ತೆ ನಾ ಒಂಬತ್ ಗಂಟೆಲ್ಲ ಮುಗಿಬೇಕ ಎಲ್ಲಾ ಕೆಲ್ಸಗಳು ಮತ್ತ ಅವನ್ ಕರ್ಕೊಂಡೋಗಿ ಅವನ್ ಸ್ಕೂಲ್ ಕಡೆ ಬಿಟ್ಟು
ಹ್ಮ್
ಒಂದ್ಸರಿ ಒಂಬತ್ತು ಗಂಟೆಗೆ ಹೋಗ್ತೀನಿ ಒಂದ್ಸರಿ ಹತ್ತು ಗಂಟೆಗೆ ಹೋಗ್ತೀನಿ ಟ್ಟಣಂದ ಮಂದ ಹೋಗ್ ನ ಮಗನಲ್ಲಿ ಬಿಟ್ಟು ಹೋಗ್ಬೇಕು ನಾನು ನ ಬಿಟ್ಟು ಸೀದಾ ಹೋಗ್ ಜಿನೂ ಡ
ಹ್ಮ
ಹಾ ಒಂದು ಸ್ೂಲಿಗ್ ಬಿಟ್ಟು ನಾನು ವರ್ಕ್ಿಗೆ ಹೋಗ್ತೇನನೆ ಹ್ಮ್ ಅ ಅವರಪ್ಪ ಬೆಳಗ್ ದಿನ ಹೋಗ್ತಾರ ಏಳು ಏಳುವರೆಗೆಲ್ಲ ಹೋಗ್ಬಿಡ್ತಾರ
ಹಾ
ಅಷ್ಟೊತ್ತಿಗೆ ಆಗಲ್ಲ ಅವ ಕರ್ಕೊಂಡವಾಗ ಸಾಯಂಕಾಲ ಟೈಮ್ ಅವ್ರು ಸರ್ಕೊಂಡ್ ಬರ್ತಾರ
ಹೌದಾ
ಹ್ಮ್
ಹೋಮ್ ವರ್ಕ್ ಮಾಡಿದ್ನ ಇಲ್ಲ
ಹಾಕಿಲ್ಲ ಇತ್ತು ಹೋಮ್ವರ್ಕ್ ಹಾಕಿಲ್ಲ ಬರೀ ಆಟ ಆಡಕ್ ಾನೋ ಇ ಮಳಕ ಅಂದ್ರ ತಿರುಗಾಕ ತಾನ
ಹ್ಮ್
ಹೋಮ್ರ್ಕ್ ಬುಕ್ ತೆಗಿಬಾ ಅಂದ್ರೆ ಮಕ್ಕೊಂತಿದ್ದಾನ ಇವಾಗ.
ಹೋಂವರ್ಕ್ ಅಂದ್ರೆ ಡಲ್ಲ.
ಹೋಮ್ವರ್ಕ್ ಬರಿ‌ ಬಾ ಅಂದ್ರೆ ಬರ್ತತೆ.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
ಊಟ ಮಾಡ್ದ ಮಕ್ಕೊತೀನಂತಂದ ಹಾಸಿಗೆ ಹಾಕೊಂಡಾನ. ಫೋನ್ ಮಾಡ್ತನ್ಕೊಡ್ ಏ ನೀ ನೀ ನೀ ಸತಿ. . ಒಳಗ ಹೊರ್ಗ ತಿರ್ಗಾಕತನ ಅದ ಒ್ವರ್ ಬುಕ್ ತೆಗಿ ಬಾ ಅಂದ್ರ ಮಲ್ಕೊಂಡನ. ನಾಟಕಲ್ಲ.
ಹ್ಮ್ ಇವಾಗ ಆದಲ್ಲ ಹೇಳ್ಬಿಟ್ಟಿ ಮುಖ ಮುಟ ಹ್ಮ್ ಹ್ಮ್ ಹ್ಮ್.
. ಅವನು ಇವತ್ತು ಸ್ಕೂಲ್ ಅಲ್ಲಿ ಫೋನ್ ಮಾಡಿದ್ರು ಸ್ಕೂಲ್ ಮಿಸ್ ಅವನ್ ಫೋನ್ ಮಾಡಿದ್ರು. ನಿಮ್ಮ ಮಗ ಹೈಟ್ ಚೆನ್ನಾಗಿದೆ ನಮ್ಮ ಎಲ್ ಕೆ ಜಿ ಕೆ ಇದು ಆಗಸ್ಟ್ ಫಿಫ್ಟ. ಫಿಫ್ಟೀನ್ತಗೆ.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
ಏನು ಲಾಲಾ ಲಜಪತ್ ರಾಯ್ ಅವರದು ವೇಷ. ಹಗ್ಬೇಕಂತೆ.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
ಅವನ ರೆಡಿ ಮಾಡ್ತೀರಾ ಅಂತಂದು.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
ನನಗೆ ಇಂಟ್ರೆಸ್ಟ್. ಆತರ ಮಕ್ಳು ಎಲ್ಲ ಮಾಡಸ್ಬೇಕು ಅಂದ್ರೆ ಹ್ಮ್. ನಮ್ ಮಕ್ಳಿಗೂ ಇಂಟ್ರೆಸ್ಟ್ ಬರುತ್ತ ಈ ತರ ಮಾಡ್ತಿದ್ರೆ.
ಹಾ ನಕ್ಕಾ.
ಆಯ್ತ ಮೇಡಮ್ ಮಾಡ್. ತಿನಿ ಅಂತಂದ ಹ್ಮ್ ಆಯ್ತು ಬಿಡ್ರಿ ಅಂತಂದು.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
. ನಿನ್ ಫೋನ್ ಬರ್ತಿದ್ದಂಗೈತೆ. .
. ಸಾರ ಅವ್ರು ಮಾಡಕತ್ತರ ಇನ್ನ ಟೈಮ್ ಆಗಿಲ್ಲ ಅಲ್ಲ ಇದು.
ಹೌದೌದು ಇನ್ನ ಮೂರು ನಿಮಿಷ ಆಯತೆ.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
ಆ ಆಮೇಲೆ ಮಾಡ್ತನ್ ಸಾರಿ ಮಾಡಿದರ. ಆಮೇಗ ಸಾರೋರಿ ಮಾಡಿ ರೇಖಾಕ್ ಮಾಡ್ತಿನಿ ಸರಾಗತ್ತ. ಎಂದ ಆತಾವಲ್ಲ.
ಹ್ಮ್ ಅದೇ ಅಕೌಂಟ್ ನಂಬರ್ ಕೊಟ್ರೆ. . ಆಯ್ತ ನಿದ್ದ್ದಗ್ ಬಂದಾನ ನಾ ಊಟ ಮಾಡಿ ನ ಪಕ್ಕದಲ್ಲಿ ಮಕೊಂಡ ನೀನ್ ಅಂದ್ರೆ ಮಕ್ಕೊಂಡ್ ಬಿತೇನ.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
ಲೈಟ್ ಆಫ್ ಮಾಡ್ಬೇಕು ಲೈಟ್ ಆಫ್ ಮಾಡಿದ್ರೆ ಮಲ್ಕೊತಾನನ.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
ನಾು ಊಟ ಮಾಡಿ ಸಾಮಾನು ತೊಳೆದು.
ಹ್ಮ ಹ್ಮ್ ಬೆಳಿಗ್ಗೆ ತೊಳಲ್ಲ ಇವಾಗ ತೊಳದ್ಬ ಮುಕ್ಕೊಂದು ಬಿಡ್ತೀಯ.
ಏನೋ ಬೇಗ ಊಟ ಆದ್ರೆ ಬೇಗ ಅ್ರೆ ತೊ ತೊಳ್ದ ಮಕ್ಕೊಂತೀನಿ ಲೇಟ್ ಆಗತ್ತೆ ಏನಪ್ಪ ಪೇೇಶನ್ಸ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮಕೊಂಡ್ಬಿಡದ ಯಾವಾಗ ಇದ್ರ ನಾನ್ ತೊಳ್ಕೊಂಡ್ ತಪ್ಪಂಗಿಲ್ಲಲ್ಲ
ಹೌದೌದು
ಬೆಳಿಗ್ಗೆ ಇದ್ರು ಬೆಳಗ್ಗೆ ತೊಳ್ಕೊಂಡ್ರ ಆಯ್ತ ಅಂತ ನಾನ ಮಕೊಂಡ್ ಬಿಿಡ್ತೀನಿ ಒಂದೊಂದ್ಸರಿ ಕೆಲವೊಂದ್ಸರಿ ಜಾಸ್ತಿ ಅನ್ಸಾವ ಅಂದ್ರೆ ತೊಗ್ ಬಿಿಡ್ತವಿ
ಹ್ಮ್
ದ ಸಾಮನ್ಿಗೆ ಕುತ್ ಒಂದ್ ಅರ್ಧ ಗಂಟೆ ಆಗ್ಬಿಡ್ತದೆ ಮತ್ತೆ ಬೇರೆ ಕೆಲಸ ಎಲ್ಲ ಲೇಟ್ ಲೇಟ್ ಆಗ್ಬಿಡ್ತದಂತಂದು
ಹ್ಮ್
ಈ ಬಟ್ಟೆ ಮೊಸರು ಅನ್ನೋದು ಬಹಳ ದೊಡ್ಡ ಕೆಲ್ಸಗಳು ಜಲ್ದಿ ಸಾಗದೇ ಇಲ್ಲ
ಹಾ ಹೋದಾಕ ಬಂದ್ಮೇಲೆ ಮಾಡ್ಬೇಕು ಮತ್ತೆ ಹೋಕಾರರ ಮಾಡ್ಬೇಕು
ಹಏ ನ ಈ ಮದ್ವೆ ಆಗಿರೋರು
ಅಕೌಂಟ್ ನಂಬರ್ ಕೇಳಳ್ತಾರ
ಹಾ ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡ್
ಹಾ ಹಾ.
ಎಫ್ ಸಿ ಕೋಡ್ ಕೇಳ್ತತೆ. ಕೇಳಿದ್ಮೇಲೆ ಮತ್ತೆ ಒಂದ್ ಎರಡು ರೂಪಾಯ್ ಏನೋ ಬೀಳುತ್ತೆ ನೋಡ್ ಅಮೌಂಟ್. ಫಸ್ಟ್ ಎರಡ್ ರೂಪಾಯಿ್ ಬೀಳ್್ದೆ.. ಮೇಲೆ ಅಮೌಂಟ್ ಎಷ್ಟು್ ಯಾವಾಗ್ ಬೀಳುತ್ತೆನೋ ಗೊತ್ತಿಲ್ಲ ಶ
ಇದು ಅಕೌಂಟ್ ಆದ್ಮೇಲಿ ಅದ್ ಏನ್ ಅಂದಲಕ್ಕ.
ಐ ಎಫ್ ಎಸ್ ಸಿ ಕೋಡ್ ಬ್ಯಾ ಇಲ್ಲ ಇಲ್ಲ ಬ್ಯಾಂಕ್ ಪಾಸ್ಬುಕ್ ಇರುತ್ತ್ ಸರ ನಿಂ
ಹಾ
ಅದು ಪ್ರತಿಿಯೊಂದು ಬ್ಯಾಂಕು ಇದಕ್ಕು ಇರುತ್ತೆ ಎಫ್ ಸಿ ಕೋಡ್ ಅಂತ ಇರುತ್ತೆ ನೋಡ್ರ್ ಅಲ್ಲೇ ಅಡ್ರೆಸ್ ಕೆೇಳಗೋ ಅತ್ವಾ ಅಲ್ಲೇ ಸೈಡ್ಗೆ ಇರುತ್ತೆ. ಪಾಸ್ಬುಕ್ ಮೇಲೆ ಫ್ರಂಟ್ ಪೇಜು ನಿಮ್ಮ್ ಫೋಟೋ ಇರುತ್ತಾ.
ಹಾ
ನಿಮ್ಮ್ ಅಕೌಂಟ್ ನಂಬರ್ ಇರುತ್ತಾ ಅಡ್ರೆಸ್ಸು ನಿಮ್ಮ್ ಹೆಸ್ ರು ಎಲ್ಲ ಪ್ರಿಂಟ್ ಮಾಡಿ ಕೊಡ್ತಿ ಕೊಟ್ಟಿರ್ತಾರೆ ನೋಡ್ರಿ.
ಹೌದಳಕ್ಕ
ಇರುತ್ತೆ ನೋಡ್ರ್ ಐ ಎಫ್ ಎಸ್ ಸಿ ಕೋಡ್ ಅಂತ ಇರುತ್ತೆ ಅದನ್ನ್ ಎಂಟ್ರಿ ಮಾಡ್ಬೇಕ್
ಹ್ಮ್ ನೋಡ್ತೇನ್ ನೋಡಿ ಮಾಡ್ತೀನ್
ಅದೇ ಪಾಸ್ಬುಕ್ ರೆಡಿ ಇಟ್ಕೊಂಡಿರು ಕೈಯಲ್ಲಿ
ಹ ಅಕ್ಕ
ಹ್ಮ್
ಓಟುತ್ತಲೆ ಇರುತ್ತ ಅಕ
ಹ್ಮ್
ಓಟ ಇರುತ್ತಲ್ಲ ಅಲ್ಲಿ ಇರುತ್ತಾ
ಅಡ್ರೆಸ್ ಸ್ವಲ್ಪ ಹುಡುಕು ಕೆಲೋಂದು್ ಸ್ವಲ್ಪ ಆಕಡೆ ಈ ಕಡೆ ಆಗಿರ್ತಾವ. ಐ ಎಫ್ ಎಸ್ ಸಿ ಕೋಡ್ ಅಂತ ಇರ್ತತೆ ನೋಡು.
ಹಾ ಆಯ್ತ ಆಯ್ತಾಕ್ಕ.
ಆಯ್ತಾ.
ಹಾ ಆಯ್ತಾ.
ಆ ನಂಬರ್.
ಹ್ಮ.
ಅದು ಪ್ರತಿಯೊಂದು ಬ್ಯಾಂಕ್ಗೂ ಇರುತ್ತೆ ಬೇರೆ ಬೇರೆ ನಮ್ ಬ್ಯಾಂಕಿಗೆ ಸಂಬಂಧಿಸಿದಂಗೆ ಬೇರೆ ಬೇರೆ ಕೋಡ್ ಇರ್ತಾವ.
ಹ್ಮ.
ಅದು.
ಇದು ಅಕೌಂಟ್ ನಂಬ್.
ಸರಿ ಸರಿ ಮಾಡ್ತೆ ಅಕೌಂಟ್ ನಂಬರ್ನ ಹನ್ನೆರಡ್ ನಂಬರ್ ಇರುತ್ತಲ್ಲ.
ಯಾದಕ್ಕ
ಹನ್ನೆರಡ ಹದ್ನಾರ್ ನಂಬರ್ ಇರ್ತತಲಾ.
ಹಾ ಇಲ್ಲ ಅಕೌಂಟ ಅಂತ ಇ ಏ ಆರ್ ಚಿ ಅಂತ ಐ್ತಲಕ್ಕ
ಎ ಬಾರ್ ಸಿ ಅಂತ್
ಹಾ ಹ ಅದೇ ಅದೇ ಆ ನಂಬರೇನಕ್ಕ ಹಾ ಸರೇಕ ಹಾ
ಹ್ಮ್. ಸರಿ ಸರಿ ಮಾಡ್ತೀಯಾ ಫೋನು ಹ್ಮ್ ಬಾಯ್ ಬಾಯ್
ಬ
ಹ್ಮ